ಹಲೋ
ಹಾ ಹೇಳ್ರಿ
ಏನ್ ಮಾಡಾತ್ತೀರಿ
ಏನ ಇಲ್ಲವ ಕತೇವ ನೋಡ ನೀವ ಏನ್ ಮಾಡ ಹಾ ಆರಾಮದೇವ ನೀವ್ ಆರಾಮ
ನಾವವು ಏನಿಲ್ಲ ಹಾ ನಾವು ಆರಾಮದೇವ್ ತಲೆ ಹಿಕ್ಕೊಳಾತಿದ್ನ
ಹ್ಮ್
ನಂಗೆ ಏನ್ ಮಾಡತೀರಿ ಅಂತ ಹಚ್ಚಿದೆ
ಏನಿಲ್ಲ ನಾವು ಕೂತಿದ್ವಿ
ಹ್ಮ್್ಮ್ ಚಾ
ಚಾ ನ ಇಲ್ಲ ಮಾಡ್ಬೇಕು ಈಗ ಬಾಂಡೆ ತಿಕ್ಕೇವಿ
ಹ್ಮ್
ಬಾಂಡೆ ತಿಕ್ಕಿ ಕಸ ಹುಡುಗಿ ಇನ್ ಮ್ಯಾಲ ಚಾ ಮಾಡಿ ಕುಡಿಯುದು ನಿಮ್ದು
ಹ್ಮ್ ಹ್ಮ್ ನಮ್ದು ಚಾಯ್ನಾ ಎಲ್ ನೋಡುವ ನಾವವು ನಮ್ಮ ಮಮ್ಮಿ ಅದು ಬಂದಿಂದ ಚಾ ಮಾಡ್ಬೇಕ
ಹ್ಮ್ ಹ್ಮ್
ಕಾಕಾ
ಕಾಕಾ ಕೆಲ್ಸಕ್ ಹೋಗ್ಯಾರ ಬಿಜಾಪುರ್
ಹ್ಮ್ ಸನ್ನಿಧಿ ಚಿನ್ಯ ಶ್ರೇಯಾ
ಶ್ರೇಯ ಮನ್ಯಾಗದ ಚಿ ಹೊರಗ ಅಡಕೊಗಾನ ಸಣ್ಣಿ ದಿನು ಹೊರಕಗ್ಯೊಗಾರ
ಹ್ಮ್ ಇದಕ್ ಹೋಗಿದ್ರ ನೀವತ್ ಏನ್ ಯೋಗಾಡೆ ಇತ್ತಲ್ಲ ಇವತ್ತ
ಯೋಗಾಡ ಹೋಗಿರ್ಲಿಲ್ಲ ಸನ್ನಿಧಿ ಒಬ್ಬಕ್ ಹೋದ್ಲ
ಹ್ಮ್
ಇವರು ಯಾಕೋ ಇಂಟ್ರೆಸ್ಟ್ ಇಲ್ಲಂದ ಬಿಟ್ರ
ಹ್ಮ್ ಹ್ಮ್ ಹೋಗ್ಬಕ್ ಹಂಗ
ಒಬ್ಬಕ್ನೆ ಹೋಗಿ ಯೋಗ ಮಾಡಿ ಬಂದಾಳಕೆ
ಹ್ಮ್ ಹ್ಮ್ ಹ್ಮ್ ಮತ್ತೇನ್ ನಡ್ಸಿರಿ ಎಲ್ಲ ಆರಾಮಲ್ಲಾ
ಹಾ ಆರಾಮ ಇದೇವಿ
ಹ್ಮ್ ಸಂಜೆ ಕಡಿಗೆ
ಸಂಜೆಕ ಅಡ್ಗಿ ಮಾಡ್ಬೇಕ
ಏನ್ ಮಾಡ್ತೀರಿ
ಏನಿಲ್ಲ ರೊಟ್ಟಿ ಮಾಡ್ತೀವಿ ಇಲ್ಲ ಚಪಾತಿ ಮಾಡ್ತೀವಿ
ಹ್ಮ್ ಪಲ್ಲೆ
ಪಲ್ಲೇನೂ ಮಾಡ್ಬೇಕ
ಏನ್ ತಲೆ ಮಾಡವರೆ
ಬಟಾಟಿ ಪಲ್ಲೆ
ಹ್ಮ್ ಹ್ಮ್ ನಂಗ್ ಬಟಾಟಿ ಪಲ್ಯನ ಮಾಡಕ್ ಬರಲ್ಲ ಹೆಂಗ್ ಮಾಡ್ತಾರಂಟಿ
ಬಟಾಟಿ ಪಲ್ಯ ಬರಲ್ಲ
ಹ್ಮ್ ಹ್ಮ್
ಹ ನ ಹೇಳ್
ಅಂದ್ರ ಗೊತ್ತು ಬಟ್ ಮಾಡಿಲ್ಲ ನಾನ ಒಂದ್ಸರಿನು
ಹೌದಾ ಫಸ್ಟಿಗೆ ಬಟಾಟಿ ತಗೋದಾ ತೋಳಿ ಅದು ತೊಳ್ಕೊಂಡು ಕುಕ್ಕರ್ನಾಗ ಹಾಕಿ ಒಂದ್ರಡು ವಿಸಿಲ್ ಹೊಡ್ಸುದಾ
ಹ್ಮ್
ಆಮೇಲೆ ಅವಕೂರ್ನ
ಬಾ ಕಿಚ್ಚಿ ಕಿಚ್ಚಿ ಅನ್ನಂಗ್ ಕುದಿಬೇಕೆ ನವು
ಇಲ್ಲ ಇಲ್ಲ ನಾರ್ಮಲ್ ಆಗ ಕುದಿಬೇಕಾ
ಹ್ಮ್
ಆಮೇಲೆ ಅದನ್ನ ಕಟ್ ಮಾಡಓದು
ಹ್ಮ್
ಕಟ್ ಮಾಡ್ಕೊಂಡು ಆಮೇಲೆ ಒಗ್ಗರ್ನಗ್ ಒಂದ ಉಳ್ಳಾಗಡ್ಡಿ ಒಂದು ಟಮಾಟಿ ಕಟ್ ಮಾಡ್ಕೊಳ್ಳೋದು
ಹ್ಮ್
ಅದನ್ನ ಒಗ್ಗರ್ರಣೆ ಹಾಕುದು ಉಳ್ಳಾಗಡ್ಡಿ ಟೊಮಾಟೊ ಹಾಕುದು ಆಮೇಲೆ ಖಾರ ಉಪ್ಪ ತಪ್ಪ ಹಾಕಿ ಬಟಾಟೆ ಹಾಕ್ಬಿಡದು ಆಮೇಲೆ ಸ್ವಲ್ಪ ಅದಕ್ಕ ಶೇಂಗಾ ಪುಡಿ ಹಾಕ್ಬೇಕಂದ್ರ ಚ ಚಲೋ ಆಗ್ತದ ಟೇಸ್ಟ್
ಹ್ಮ್ ಹ್ಮ್ ಹ್ಮ್
ಹ್ಮ್ ಮಾಡುದು
ಅದು ಇಷ್ಟ ನ
ಹ್ಮ್
ಹ್ಮ್ ಹ್ಮ್ ಹ್ಮ್
ಮತ್ತ ನೀವೆನ್ ಮಾಡಾತ್ತೀರಿ
ನಾವೇನ್ಲ್ವಾ ರೆಡಿ ಆಗಾದ ದ್ದೇನಾ ತಲಿಕೊಂಡೆ ಮುಖ ತಕೊಂಡೆ ಒಂದ್ ಸ್ವಲ್ಪ ಇದ ಚೋಳ ತಿದ್ದೆ ಏನಂದೆ
ಅಡ್ಗಿ ನೀವು
ನಾವು ಮಾಡ್ಬೇಕ
ಹ್ಮ್್ಮ
ನಾ ಏನ್ ಮಾಡ್ತ ನಮ್ಮ ಮಮ್ಮಿನೇ ಮಾಡ್ತಾರಲ್ಲಾ
ಹ್ಮ್ ಹ್ಮ್ ಹ್ಮ್
ಹ ಏನ ತಲಿ ಕೇಡಸಕೊಳಲ ನಾವ್ ಏನಿಲ್ಲ ಬಂದ್ ಚಾ ಮಾಡ್ಬಕ ನೋಡ
ಹ್ಮ್ ಹ್ಮ್
ಚಾ ಮಾಡಿದ್ರೆ ಮುಗತ್ ನಮ್ದ
ಮತ್ತೆ ಏನ್ ನಡಸೀರಿ
ಮತ್ತೆ ನಿ
ಮನೆ ನ್ ನಂದ್ಗಡ್ಕ್ ಹೋಗಿದ್ರಂತ್ಲ
ಹಾ ಹೋಗಿದ್ದವವ
ಹಾ ನಮ್ಮ ಮಮ್ಮಿ ಹೇಳಿದ್ಲ
ಹಾ ಹೋಗಿದ್ವಿ
ಹ್ಮ್ಮ
ಹೋಗಿದ್ವಿ ಮುಂಜೇಾನನೆ ಜಲ್ದಿ ಆರ ಬಸ್ಸಿಗೆ ಹೋಗಿವ ಏನು ರಿಪೇರ್ ಆಗಿರ್ಲಿಲ್ಲ ಏನಿಲ್ಲ ಮಳಿ ಬಂತಂತ ಮಜಜೆನದ್ ರೆಡಿ ಆಗ್ಬಿಟ್ರ ಐದುವರೆ ಎಬ್ಸತ್ ನನ್ಗೂ
ಹ್ಮ್
ಐದುವರೆಗೆ ಅಬ್ಸ ನನ್ ಹಂಗಗೆ ಆರೂವರಿ ಬಸ
ಹ್ಮ್
ಅಷ್ಟನ್ಂಟ್ಲಿ ಯದ್ದು ಬಡ ಬಡ ಮತ್ ಬಾಂಡೆ ತೊಳ್ದ ಕಸ ಹುಡುಕ್ ಪುಂಡ್ಯ ಜಳಕಾ ಮಾಡಿದ ನೀ ೈಮೇ
ಹ್ಮ್ ಹ್ಮ್ ಹ್ಮ್
ಹಗೆ ಹಸರ ತ್ರ ಮಾಡ್ಕೊಂಡು ರೆಡಿ ಆಗಿ ಹೋದೆೇ ಇಲ್ಲಿಿದ ಆರೂರಿ ಬಸ್ ಸಿಗಿ ಆಮೇಲೆ ಬಿಜಾಪುರಕ್ಕೆ ಹೋದೆೇವ
ಹ್ಮ
ಅಲ್ಲಿ ಹೋಗಿ ಹೊಸ ಬಸ್ ಸ್ಟ್ಯಾಂಡ್ಕ್ ಹೋದೇವಿ ಅಲ್ಲೊಂದ ಇಂದ್ರ ಕ್ಯಾಂಟೀನ್ಕ್ ಹೋಗಿ ನಷ್ಟ ಟಮಾಟೆಪ್ಪ ಇಡ್ಲಿ ರೈಸ್
ಹ್ಮ್
ಇಡ್ಲಿ ರೈಸ್ ನಾಷ್ಟ ಮಾಡಿ ಹಾ ಚಲೋ ಕೊಡ್ತಾರಲ್ಲ
ಹ್ಮ್
ಇಡ್ಲಿ ಮಸ್ತ್ ಇದ್ದು
ಹ್ಮ ಚಲೋ ಕೂಡ ಕಾಂತಾರೇಟೋ ಉಂಂತಾರ ವರ್ಲ
ಹಾ ಹತ್ತು ರೂಪಾಯಿರ್ತ ನೀ ಊಟ ಚಲೋನ ನೋಡಿ
ಆಗ ಐದ್ ರೂಪಾಯಿ ಕೊಡ್ತಿದ್ರೆ ಏನ ಈಗ ಹತ್ತು ಕೊಡ ಆತರ
ಐದ್ ಅಂದ್ರೆ ಬರೇ ರೈಸ್ ಅಟ್ಟೆ ಕೊಡಂಕ ಅಂತಾರ
ಏನು ಆ ಎಲ್ಲಾನ ಐ್ ರೂಪಾಯಿಕ್ದಿಂಗ ಕೊಡ್ತ ತಿಂದ್ರೆ ಹ್ಮ್ ಮತ್ತ ಇಪ್ಪತ್ತು ಮೂವತ್ತು ಇರ್ತೈತಿ ಇಲ್ಲಿ ಮತ್ತ ಐದ್ ರೂಪಾಯಿ ಕೊಡೋದ್ ಬೇಷ್ ಅಲ್ಲನಾ
ಹಾ ನ ಮಟ ಮಾಡಡಿ ಬೆಳಗ ಬ ಸತ್ತ ಬಿಿಟ್ಟನಡ ಯತಕ್ಕ ಆ ಹತ್ ಬಿಟ್ಟೆ ಹೋದೆ ಹೋದೆ ಹೋದೆವ್ ಕಂಡ ಬಟ್ಟಿ ದೂರಪ್ಪ ಬೆಳಗ
ಹ್ಮ ಮೂರ್ ನಾಲ್ಕ್ ತಾಸ ಹತ್ತಿರ್ಬೇಕಲ್ಲಿ ಹೋಗಕ್ಂದ್ರೆ ನೋಡಲ್ಲಿ
ಹಾ ಎರಡ್ ಗಂಟಕನಾ ಹೋಗಿರ್ದೆವು ಮತ್ತ ಅಲ್ಲಿದ್ದೀನ್ ಮುಂದ್ ಹೋಗಕ್ಲಾ ನಂದ ಗಡ ಮುಂದ್ ಐತಿ ಮತ್ತ ಎಷ್ಟಪ್ಪಾ ಅಂದ್ರ ಅರವತ್ನಾಲ್ಕು ರೂಪಾಯಿ ಟಿಕೆಟ್
ಹ್ಮ್ ಅರವತ್ನಾಕ ರೂಪಾಯಿ ಟಿಕೆಟ್ ಆತದಂದ್ರ ಆ ಮತ್ತೊಂದು ತಾಸನೇನೆ
ಹಾ
ಹ್ಮ್
ಮತ್ತ ಅಲ್ಲಿ ಮೂರರುವರೆಗೆ ಹೋಗಿರ್ಿದೆ
ಹ್ಮ್
ಮೂರವರೆಗೆ ಹೋಗಿ ಹೋದೆವಲ್ಲಿ ಹೋಗಿ ನೋಡ್ದವು ಒಂದರ್ ಾಸ ಅಲ್ಲೇಏನಿದಿಲ್ಲ ನ ಮುಂದ ಇದ್ದ ಇತ್ತಂತಸ ಸಂಗೋಳಿಗ್ ಹೋಗ್ಬೇಕಿತ್ತಂತ
ಹ್ಮ್
ನಮ್ಗ ಅಲ್ಲೇ ಟೈಮ್ ಹೋಗ್ಬಿಡ್ತು ಅಲ್ಲಿ ರಾಯಣ್ಣನ್ ಸಮಾಧಿ ಅಷ್ಟೇ ನೋಡ್ದವ
ಹ್ಮ್
ಒಂದ್ ನಾಕ್ ಸೆಲ್ಪಿ ಇಲ್ಪಿ ಹೊಡ್ಕೊಂಡೇವಿ ಎಲ್ಲಾರೂ ಕೂತೇವಿ ಆರಾಮಾಗಿ ಬಂದ್ ಅಲ್ಲಿ ಹೊಳೆ ಬಸ್ಣ್ಕಂದೇವು ಬಂದ್ ನಾಷ್ಟ ಇಷ್ಟ ಇ ಮಾಡ್ಬೇಕೈತಿವ ಹೊಟ್ಟು ಹಸಬ ಇಲ್ಲ ಅಲ್ಲಿ ನೋಡ್ಲಿಲ್ಲ ಅಲ್ಲಿೇಏನೋ ಸ್ವಲ್ಪ ಬಂದ್ ಮಾಡ್ಯರುತ್ತ ಈಗ ರಾಯಣ್ಣನ ಇದು ಏನಪ್ಪಾ ಅಂದ್ರೆ ಅ ಗಲ್ಲಿಗೆೇರ್ಸಿದ ಜಾಗ
ಹ್ಮ್
ಅಲ್ಲಿ ವಾಟರ್ ಪಾರ್ಕ್ ಏನ ಮಾಡ್ಯಾರಂತ ಅಲ್ಲಿ ಒಂದು
ಹ್ಮ್
ಅದನ್ನ ನೋಡಕ್ ಹೋಗಬೇಕಂದಿದ್ವಿ ಅದು ಬಂದ್ ಆಗ್ಯದಂದ್ರು
ಹ್ಮ್
ಬಂದಿಟ್ಟಾರ ಮತ್ ಬಿಟ್ಟು ಬಂದು ಬೆಳಗಾವಿ ಬಸ್ ಸ್ಟ್ಯಾಂಡ್ ಒಳಗ್ ನಷ್ಟ ಮಾಡ್ದವ ಅಲ್ಲಿ ಮಸಾಲೆ ದೋಸೆ ತೂಂಡಿ ಎಂಬತ್ತು ರೂಪಾಯಿ ಏ ಅರುವರಿೀ
ಹ್ಯ ಹಾ
ಹ್ಮ ಆರೂವರೆಗೆ ನಾಷ್ಟ ಮಾಡಿವೆ ಮುಂಜಾನೆ ಏಳುವರೆಗ್ ಮಾಡ್ದವರು ಸಂಜೆ ಆರವರೆಗ ಮಾಡ್ದೇವು್.
ಹ್ಮ್.
ಬಸ್ನ ಆಗಸುಮ್ ಒಂದ್ ಸ್ವಲ್ಪ ಅದು ಇದು ಬಯರ್ಸ್ಕೊ ಹೋಗಿದ್ದೇವತ್ತೇಳ ಸ್ವಲ್ಪ ಚಛಲೋ ಆತ
ಏನೋ ಇದ್ದಿದ್ರೆ ಅಂತೆ ನಾಕ ಹೋಗಾಗ
ಮನೆಯಿಂದ ಏನು ಒಯ್ಲಿಲ್ಲ
ಅಂಗಡ
ಮನೆಯಿಂದ ಒಂದ್ ನೀರಿನ ಬಾಟಲ್ ತಗೊಂಡೆ ಅಷ್ಟೇ
ಹ್ಮ್
ಅಲ್ಲಿ ಬೇಕ್ರಕ ತಗೊಂಡ್ ಹೋದೆೇವಲ್ಲ ಮತ್ತೊಂದ್ ಐವತ್ತು ರೂಪಾಯಿ ಅರವತ್ ರೂಪಾಯಿ
ಹ್ಮ್
ಚಕ್ಲಿ ಅದು ಇದು ತಗೊಂಡೆ ಕುರೆ
ಹ್ಮ್
ತಗೊಂಡು ತಿನ್ಕೋತಾ ಹೋದೆವ್ ನಾವ್ ನಿದ್ದ್ದೆ ಹೊಡದ ಹೊಡ್ಯದ ಬರ್ ಜಲ್ದಿ ಎದ್ದರು ಅವ್ರು
ಹ್ಮ್
ನಿಮ್ ಅನೆಗತು ಬಿಟ್ಟಿದ್ದೆ
ಹ್ಮ್.
ಹಿಂಗಯ್ತ್ ನಮ್ ಪ್ರವಾಸ ದೂರ ಹೋಗಿ ಬರೋಟ್ಲಿ ನನ್ ಹೊಟ್ಟಿ ವ್ಯಾನ ಆಗಬ ಬಿಡ್ತಾವ.
ಯಾಕ.
ಚಂದನ ಬಸ್ನ್ಯಾಗ ಕೂತು ಕೂತು ಮನ್ಯಾಗಾದ್ರ ಸ್ವಲ್ಪ ತಿರ್ಗಾಡಿ ಕೆಲ್ಸ ಅ್ ಮಾಡ್ತವಿ.
ಹ್ಮ್ ಮೂರ್ ಮೂರ್ ತಾಸ ಬರಾಗ ಮೂರ್ ತಾಸ ಹೋಗಾಗ ಮೂರ್ ತಾಸ ಮತ್ತತ್ ಅಲ್ಲಿಂದ ಅಲ್ಲಿಗೆ ಹ್ಮ್ ಐತ್ ತಾಸು ಇವು ನ್ಲ್ವಾ ಹಿರ್ಯನ್ ಆಗಿರ್ ಮತ್ತ
ಹ್ಮ್
ಬೇಡ್ಸ ಹೇರನ್ಗರ
ಏನ್ ಮಾಡತ್ತಾರ ನಿಮ್ಮ್ ಮಮ್ಮಿ ಬಂದ್ರು
ಹ್ಮ್ ಬಂದ್ರಿ ಈಗ
ಹ್ಮ್
ಏನ್ ಇಲ್ ಚಿನ್ನನೆ ಬಂದಾನ ಚಿನ್ನನೆಾಗನ್ ಅಂಗಡಿ ಕಳ್ಸ ಸಿಕತಾಳೆನ್ ಯಾರಿ ಗೊತ್ತಾ ನಾನ್ ತರಿಸಸ್ತಾಳೆ ನೀ ಏನ್ ತರಿಸಸ್ತಾಳ ಅದಕ್ಕ ಚಿನ್ನಯಾಗ ಕರಿಲತ್ತ ಚಿನ್ನಾಗ ಕೆಲತ್ತನ್ ಯಾರ ಜೊತೆ ಮತ್ತ ತಡೆತಿೀವಪ್ಪನಾಗ ‌ಅಂತ
ಹ್ಮ್ ಹ್ಮ್ ಹ್ಮ್
ಅವ್ನಿಗೆಲ್ಲಾ ಚಿಂತ ಏನ್ ಮಾಡ್ತಾರ ಯಾರ ಏನ್ ಮಾಡ್ತರಿ ಯಾರೆ ಎಲ್ಲಿ ಹೋಗ್ತರಿ
ಹೌದ್ ಮತ್ ಎಲ್ಲಾ ಕೇಳ್ತ ನವ ಅಂದ್ರ ಅವನಿಗೆ ಒಂದು ಸಿಗ ಹ್ಮ್
ಮತ್ತೆ ಎಟ ಹೊತ್ತಗ್ ಬಂದರಿ ಮನಗೆ
ಯ್ ಮನಗ ಏನ್ ಕೇಳ್ತೀವ ಹನ್ನೆರಡು ಊರಿ ಒಂದ್ ಆಗಕ್ ಬಂದಿತ್ತು ಬಿಜಾಪುರ್ ಬಸ್ ಸ್ಟ್ಯಾಂಡ್ ಒಂದಿರ್ದ
ಹ್ಮ್
ಮತ್ತ ಲೇಟ್ ಆಯ್ತು ಅಲ್ಲಿನಂದ ಹೊಳೆ ಬರ್ಬೇಕಾದ್ರೆ ಮತ್ತ ಲೇಟ್ ಆಯ್ತು ಬಂದೆ ಲೇಟ್ ಆಯ್ತ ಅಲ್ಲಿದಿಂದ ಬಂದ್ ಇಳ್ಬೇಕಂದ್ರ
ಹ್ಮ್
ಮತ್ ನಮ್ ಅಕ್ಕ ಅನ್ ಮಗ ಕರ್ಕೊಂಬಂದವ ಕಾರ್ ಗಾಡಿ ತಗೊಂಡ್
ಹ್ಮ್ ಹ್ಮ್ ಹ್ಮ್ ಹ್ಮ್ ವಷ ರಾತ್ರಿಗತ್ ಹಂಗಾರ
ಹಾ ಒಂದೂುವರಿ ಬಂದೆವ ಮನಿ
ಹ್ಮ್ ಹ್ಮ್ ಹ್ಮ್
ರಾತ್ರಿ ಒಂದು ವರಿ
ಹ್ಮ್ ಹ್ಮ್ ನೋಡಿಂಗ ಅದು ನೀವು ಪ್ಲಾನ್ ಮಾಡ್ಕೊಂಡ್ ಹೋಗ್ಬೇಕಿತ್ತ ಅಂದ್ರೆ ಬರ್ಬರಿ ಇತ್ತ
ಹ ನಾವ್ ಪ್ಲಾನ್ ಮಾಡಿರ್ಲಿಲ್ಲ ಸುಮ್ ಮಳಿ ಬರೋಣ ಹಂಗ ನಾವು ಸಮೀಪ ಇರ್ಬೇಕತ್ ಮಾಡಿದ್ವವ ನಾವು ಒಮ್ಮಿ
ಬೆಳಗಾವ ಅಂದ್ರೆ ದೂರದ್ ಲೆಕ್ಕನಲ್ಲ ಅಂಟಿ
ಏನೋ ನಮ್ಗೂ ಗೊತ್ತಿಲ್ಲವಿ ಫಸ್ಟ್ ಟೈಮ್ ಹೋಗಿದ್ವಿ
ಹ್ಮ್
ಇವತ್ತಿರ್ಲಿಲ್ಲ ಹಂಗಾಯ್ತದು ಸ್ವಲ್ಪ ಯಾರಿಗ್ಯಾರ ಗೊತ್ತಿದ್ದವ್ರಿಗೆ ಕೇಳ್ಬೇಕಿತ್ತು ಹಾ ಹಾ ಸರಿ ಸರಿ ಹಾ ಬಾಯ್